ಹು
ನಮಸ್ತೆ ಸ್ಲಾಮ್ ಊಟಾ
ಊಟಆಯ್ತ್ ಸರ್ ತಮ್ಮದು
ಹಂಗೆ ನೋಡಕೊಂತ ಏನದು ಏನಲ್ಲ ವಾಕಿಂಗ್ ಮಾಡ ತಿದ್ನಪಾ ನಿಮ್ಮದು
ನಮ್ಮದನು ಜಸ್ಟ್ ಊಟ ಆಯತು ಸರ್ ಜಸ್ಟ್ ವಾಕಿಂಗ್ ಮಾಡಾಕತ್ತಿದ್ವಿರಿ
ಹ್ಹ ಮತ್ತೆನ್ ವಿಶೇಷ ಸಮಾಚಾರಾ
ಏನಿಲ್ಲ ಸರ್ ಇವತ ಮಳೆ ಬಂತು ಸ್ವಲ್ಪ ಪ ಸಂತೋಷದ ವಿಷಯ ಸ್ವಲ್ಪ ನೇಚರ್ ಎಲ್ಲಾ ತಣ್ಣಗಿಂದ ತರ್ ತಣ್ಣಗ ಗಾಳಿ ಬರ್ತಾ ಇದೆ ಇಲ್ಲಾಂದ್ರೆ ಬಾಳ ಸೆಕೆ ಬಿಸಿಲು ಎಲ್ಲ ಐತ್ ಸರ್ ಮೊದ್ಲೆ ನಮ್ಮ ಬಿಸಿಲಿನ ನಾಡು ನಮ್ಮದು ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಬಿಸಿಲು ಸರ್ ಸ್ಪೆಷಲಿ ಇವತ್ತು ಸ್ವಲಪಾ ತಂಪ ಅನ್ಸಾಗತ್ತದ್ ನೋಡ್ರಿ ಸರ್ ಇಷ್ಟ್ ದಿನಾ ಅಂದ್ರೆ ಬೇಜಾನ್ ಬಿಸ್ಲತ್ ಸರ್ ಬಿ ಹ ಬಹಳ ಅಷ್ಟು ಇತ್ತು ಸರ್
ಇವಾಗೇನೋ ಒಂದ ಹಂತಕ ಗುಡ್ ಕ್ಲೈಮೇಟ್ ಚೆನ್ನಾಗಿದೆ ಕ್ಲೈಮೇಟ್
ಒಳ್ಳೆ ಸರ್ ಒಳ್ಳೆ ಕ್ಲೈಮೇಟ್ ಸರ್ ಇವಾಗ ಜುಲೈ ಆಗಸ್ಟು ಇದೆಲ್ಲಾ ಮುಗಿಯವರೆಗೆ ಕಂಟಿನ್ಯೂ ಮಳೆ ಇರುತ್ತದೆ ಸರ್
ಹೌದು
ಸ್ಪೆಷಲಿ ನಮ್ಮ ಭಾಗದ ಕಡೆ ಈ ಎರಡು ತಿಂಗಳಲ್ಲಿ ಚೆನ್ನಾಗಿ ಮಳೆ ಬರುತ್ತ ಸರ್
ಎಷ್ಟು ಮಳೆ ಚೆನ್ನಾಗ ಆಗುತ್ತೋ ಅಷ್ಟು ಬೆಳೆಗಳಾಗ್ತಾವ ಅಷ್ಟ್ ಟು ಇದ ಏನಾಗ್ತದ ಬೆಳೆಗಳು ಆಯ್ತಂದ್ರೆ ರೈತರು ಸಮೃದ್ಧಿಯಾಗಿ ಜೀವನ ಮಾಡ್ತಾರ ಆಹಾರ ಧನ್ಯಗಳು ಹ್ಹ ಏನು ಹ್ಹ
ಹೌದ ಸರ್ ಯಾಕಂದ್ರೆ ನಮ್ಮ ಕಡೆ ಅ ಕಪ್ಪು ಮಣ್ಣು ಜಾಸ್ತಿ ಅಲ್ವಾ ಸರ್ ಹಾಗಾಗಿ ಫಲವತ್ತಾದ ಮಣ್ಣಿಗೆ ಆ ಅದ್ರ ತಕ್ಕಂತೆ ನೀರು ಕೂಡ ಬೇ ಬೆರೆಸಿದ್ರೆ ಆ ಅದರಲ್ಲಿ ಕೂಡ ನಾವು ಗೆಡ್ಡೆ ಗಣಿಸು ಆಗಿರ್ಬೋದು ಹಲವಾರು ಧನಸ ಧಾನ್ಯಗಳು ಆಗಿರ್ಬದು ತರಕಾರಿಗಳು ಆಗಿರ್ಬಹುದು ಬಹಳಷ್ಟು ಬೆಳೆಯಬಹುದು ಸರ್
ಇವಾಗ ಏನಾಗಿದೆ ಅಂದ್ರ ಅಸ್ಲಾಮ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಿನ ತೊಗರಿಯ ನಾಡು ನಮ್ಮ ಗುಲ್ ಗುಲ್ಬರ್ಗ ಯಾಕ್ ಯಾಕ ಅಂದ್ರೆ ಮಳೆ ಕಡಿಮೆ ಆಯತ ಅಂದೆ ಅತಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತೊಗರಿ ಬೆಳೆಯುವುದೇ ಕಡಿಮೆ ಆಗ್ತದ ಯ ಯಾಕಂದ್ರೆ ಬೆಳೆನೇ ಸಿಗ್ಲಿಲ್ಲ ಅಂದ್ರೆ ಯಾಕಂದ್ರೆ ಬೆಳಗಳ ರೇಟ್ ಜಾಸ್ತಿ
ಸರ್ ನೀವು ಸರ್ ನೀವುವು ನೋಡಿರ್ಬಹುದು ಸರ ನ ನಮ್ಮ ಗುಲ್ಬರ್ಗ ಭಾಗ ತೊಗರಿಯ ಒಂದು ಕಣಜ ಆಗಿಬಿಟ್ಟಿದಾರೆ ಸರ್ ಜಿ ಐ ಟ್ಯಾಂಕ್ ಕೂಡ ದೊರಕಿದೆ ಸರ ಅದರಗೆ ಅದು ವರ್ಲ್ಡ್ ವೈಡ್ ಸರ್ ಇಡೀ ಪ್ರಪಂಚದಾದಂತ ನಾವು ರಫ್ತನ್ನು ಮಾಡ್ತಾ ಇದ್ದೀವಿ ಸರ್
ಹೌದು ಹೌದು
ಯಾಕಂದ್ರೆ ಈ ದೇಶಾದ್ಯಂತವು ನಮ್ಮ ಭಾರತ ದೇಶದ ಬಿಟ್ಟು ಪ್ರಪಂಚದಲ್ಲೇ ಇದು ಇಷ್ಟಪಡುವಂತಹಾ ಗು ಅಹ ಕಾರ್ಬೋಹೈಡ್ರೇಟ್ ಮತ್ತು ಅತಿ ಹೆಚ್ಚಿನ ಮಾತ್ರದಲ್ಲಿ ಫೈಬರ್ ಅನ್ನು ಹೊಂದಿದ್ರು ಅಂತ ಕಾಳು ಸಾರ್
ಅತಿ ಇಂಟರ್ನ್ಯಷನಲ್ ಮಾರ್ಕೆಟ್ ಐತಪ್ಪ ನಮ್ಮದು ಬೆಳೆ ತಗೋ ರಿ ನಾಡು ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇರ್ತಕ್ಕಂತಹ ಬೇಳೆ ಕಾಳುಗಳು ನಮ್ಮಲ್ಲಿ ಇಲ್ಲಾ
ಖಂಡಿತಾ ಸರ್ ಖಂಡಿತಾ ಮ ನ್ನೆ ಕೂಡ ನಾನು ಇದ್ರ ಬಗ್ಗೆ ಗಮನ ಬಿಟ್ಟು ಓದುತ್ತಿರುವಾಗ ನನಗು ಕೂಡ ಗೊತ್ತಾಯಿತು ಸರ್ ಸುಮಾರು ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಜಿಐ ಟ್ಯಾಗ ಅನ್ನು ಪಡೆದಂತ ತೊಗರಿಯ ಬೆಳೆ ನನ್ಗೂ ಕೂಡ ಆಚಾರ್ಯವಾಯ್ತ ಸರ್ ಇದು ನಮ್ಮ ಭಾಗದ ಒಂದು ಇದು ಇದಿಷ್ಟೆಲ್ಲ ಬೆಳತಾ ಇದೆ ಬಹಳ ಹೆಮ್ಮೆಯ ವಿಷಯ ಸರ್ ಇದು
ಕೆಲವೊಂದು ವಿಷಯಗಳು ಇನ್ನು ಕೂಡ ಹಾ ಇನ್ನು ಕೂಡ ಕೆಲವೊಂದು ಜೋಳ ಈ ನಮ್ ಕಡೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜೋಳ ಬೆಳೀ
ಜೋಳ ಕೂಡ ಸರ್ ಖಂಡಿತ ವಿಜಯಪುರ ಜಿಲ್ಲೆ ಇಡೀ ಭಾರತದತ್ಯಂತ ಇದು ಅಲ್ಲದೆ ಎಲ್ಲಾ ಇಡೀ ಪ್ರಪಂಚದಾದಂತಲ್ಲಿ ಬ್ರೆಜಿಲ್ ಬಿಟ್ಟು ನಮಲ್ಲಿ ಭಾರತದಲ್ಲಿ ಕಣ್ಣಿಟ್ಟರೆ ನಮ್ಮ ಭಾಗದ ಕಡೆ ವಿಜಯಪುರ ಜಿಲ್ಲೆ ಬಹಳಷ್ಟು ಚೋಳ ಬೆಳೆಯುವಂತ ಜಿಲ್ಲೆ ಆಗಿದೆ ಸರ್
ಹೌದ್ ಹೌದ ಹೌದ ರೈಟ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾಕಂದ್ರೆ ಹೌದು ಅತಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜೋಳ ಬೆಳೆಯುವುದು ತೊಗರಿ ಬೆಳೆಯುವುದು ಮತ್ತೆ ಈ ಇನ್ನಿತರ ತರಕಾರಿ ಮತ್ತೆ ಇದ ನಮ್ಮಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೀದಾರ್ ಸೈಡ್ ಎಲ್ಲ ಸೋಯಾಬೀನ್ ಬೆಳೀತಾರಪ್ಪಾ
ಹಾ ಸರ್ ಸೋಯಾಬೀನ್ ಕೂಡ ಬಹಳಷ್ಟು ಬೆಳಿತಾರೆ
ನೀವು ನೋಡ್ಬೋದು ಸರ್ ನಮ್ಮ ನಮ್ಮ ಭಾಗದ ಕಡೆ ಹಾಗೂ ಇಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಕಡೆ ಇಷ್ಟು ಫಲವತ್ತಾದ ಮಣ್ಣು ಸರ್ ಇಲ್ಲಿ ಏನಾದ್ರು ಬೆಳೆದ್ರು ಕೂಡ ನಮ್ಗೆ ಲಾಭ ಕೊಡುವಂತದ್ದ ಸರ್
ಹೌದು ಸತ್ಯವಾದ ಮಾತ ಯಾಕಂದ್ರೆ ಅತಿ ಅತಿ ಹೆಚ್ಚಿನ ಪ್ರಮಾಣ ವ್ಯವಸಾಯ ಮಾಡಲು ಯೋಗ್ಯವಾದ ಪ್ರದೇಶ ಮತ್ತು ಫಲವತ್ತಾದ ಮಣ್ಣುಗಳನ್ನು ಹೊಂದಿರುತ್ತದೆ ನಮ್ಮ ನಮ್ಮ ಭಾಗದ ಜನರು ಒಂದು ಏನ್ ಪ್ರಾಬ್ಲಮ್ ಇದೆ ನಮ್ ಕಡೆ ಅಂತಂದ್ರೆ ಹೈದರಾಬ್ ಕರ್ನಾಟಕ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಒಂದು ಅದು ಒಂದ್ ಬಿಟ್ಟಿದ್ರೆ ಉಳಿದ ಎಲ್ಲ ಅಂಶಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮುಂದುವರಿದ ಒಂದು ಪ್ರದೇಶವಾಗಿದೆ
ಇನ್ನೊಂದ್ ಮಾತ್ ಸರ್ ಇನ್ನೊಂದ್ ಮಾತು ನಾ ಇದೊಂದು ಗಮನ ಹರಿಸ್ಬೇಕು ಸರ್ ಆ ಭಗವಂತನ ಆಶೀರ್ವಾದ ಅನ್ಬೇಕು ಯ ಕ್ರಿಯೇಚರ್ ಅನ್ಬೇಕು ಪ್ರತಿಯೊಂದು ಮಳೆಗಾಲದಲ್ಲಿ ಒಂದು ಬೆಳೆ ಬೇಸಿಗೆಗಾಲದಲ್ಲಿ ಒಂದು ಬೆಳೆ ಚಳಿಗಾಲದಲ್ಲಿ ಒಂದು ಬೆಳೆ ಇಂತ ಒಂದು ಫಲವತ್ತಾದ ಮಣ್ಣು ಆ ದೇವರ ಆಶೀರ್ವಾದದಿಂದ ನಮ್ಮ ಭಾಗದ ಕಡೆ ಕೊಟ್ಟಿದ್ದಾನೆ ಸರ್ ಆ ದೇವರು ಯಾಕಂದ್ರೆ ನಾವು ಯಾವ ಸೀಸನ್ ಅಲ್ಲಿ ನಾವು ಹೊಲಗಳನ್ನು ಅಷ್ಟ್ ಬಿಡುವಂತಿಲ್ಲ ಸರ್ ಏನಾದ್ರು ಬೆಳಿಬೋದು ಅದು ನಮ್ಗು ಲಾಭ ಕೂಡ ಕೊಡುತ್ತೆ ಸರ್ ಪ್ರತಿ ಒಂದು ಸೀಸನ್ ಗಳಲ್ಲಿ
ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೋಡಿ ಇವಾಗ ಇವತ್ತಿನ ದಿನ ಪ್ರಮುಖವಾಗಿ ಗ್ರಾಹಕ ಖಾತೆ ಸಚಿವರು ನಮ್ಮ ಭಾಗದ ಪ್ರಿಯಾಂಕ ಖರ್ಗೆ ಐಟಿ ಬಿಟಿ ಖಾತೆ ಸಚಿವರು ಪ್ರಿಯಾಂಕಾ ಖರ್ಗೆಯವರು ಇದು ಇದಂದ್ರೆ ಈ ಕಡೆ ನಮ್ಮ್ ಭಾಗದಲ್ಲಿ ಈ ಯಾವ ರೀತಿ ಹೇಗೆ ಹೇಗೆ ಬೇಕಾದ್ರೆ ಡೆವಲಪ್ಮೆಂಟ್ ಮಾಡ್ಬಹುದು ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನ್ಯೂನಯತೆಯಿಂದ ಬಳತಕ್ಕಂಥ ಪ್ರದೇಶವಾಗಿದೆ ಉದಾಹರಣೆ ಟೆಕ್ನಾಲಜಿಗಳನ್ನ ಮತ್ತೆ ಮೈಕ್ರೋಸಾಫ್ಟ್ ಅಂತ ಅಂತಹ ದೊಡ್ಡ ದೊಡ್ಡದಾಗಿರತಕ್ಕಂಥ ಕಂಪನಿಗಳು ನಮ್ಮ ಭಾಗದಲ್ಲಿಯೂ ಕೂಡ ಸ್ಥಾಪನೆ
ಮಾಡಬೇಕು ಸರ್ ಮಾಡಬೇಕು ಖಂಡಿತಾ ಈ ಭಾಗದ ಕಡೆ ಕಲ್ಯಾಣ ಕರ್ನಾಟಕದ ಭಾಗ ಕಡೆ ನಮ್ಮ ಗೃಹ ಸಚಿವರಾಗಿದ್ದಂತ ಮಾನ್ಯ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬರು ಈ ಕಡೆ ಒಂದು ಚೂರು ಗಮನ ಕೊಡ್ಬೇಕು ಸರ್ ಯಾಕಂದ್ರೆ ಇವತ್ತಲ್ಲ ನಾಳೆಗೆ ಇನ್ಫ್ರಾಸ್ಟ್ರಕ್ಚರ್ ಎಂಬುದು ದೇಶಾದ್ಯಂತ ಹರಡ್ತಿದೆ ಸರ್ ನಮ್ಮ ಭಾಗ ಕೂಡ ಮುಂದುವರಿಬೇಕ ಸರ್ ಇದು ಒಂದು ನಮ್ದ ಒಂದು ಆಕಾಂಕ್ಷೆ ಸರ್
ಹೌದು ಇದು ಯಾಕಂದ್ರೆ ನೋಡ್ರಿ ಅವ್ರ ತಂದೆಯವ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ನಮ್ಮ ಭಾಗಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮೂಲಭೂತವಾದ ಸೌಕರ್ಯಗಳನ್ನ ಕೊಡುಗೆಗಳನ್ನು ನೀಡಿದ್ದಾರೆ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಮತ್ತೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಏನು ದೀನ ದಲಿತರ ಬಂದು ಅಂತ ಯಾರ ಕರ ಅಂದ್ರೆ ಮಲ್ಲಿ ಕಾರ್ಟೂನ್ ಖರಗೆ ಸರ್ ಅವರನ್ನ ನಾವು ಕರಿೀತೀವಿ ಮತ್ತೆ ಹನೇ ಇನ್ನೊ ಒಂದು ನೋಡಿ ನಮ್ಮ್ ನಮ್ಮ ಶಾಪುರದಲ್ಲಿನ ಕೂಡ ಐತಿಹಾಸಿಕ ಸ್ಥಳವೇಿದೆ ಬುದ್ಧ ಮಲಿಗಿರುವ ಒಂದು ದೃಶ್ಯ
ಹೌದ ಸರ್ ಅದನ್ನು ಕೂಡ ಗಮ ಗನ್ಸ್ಬೇಕ ಸರ್ ಎಂತ ಅದ್ಭುತ ಸರ್ ಅದು ಅದ್ರ ಅದ್ಭುತ ದೃಷ್ಟ್ಯ ಸರ್ ಯಾಕಂದ್ರೆ ಒಂದು ಪ್ರಕೃತಿಯ ಒಂದು ಒಂದು ಒಳ್ಳೆ ಚಿತ್ರ ಸರ್ ನಮ್ಗೆ ಕಣ್ಣಿಗೆ ವೀಕ್ಷಿಸ್ಬೇಕಂದ್ರೆ ಯಾಕಂದ್ರೆ ಈ ಈ ಚಿತ್ರಗಳು ಬಹಳ ರೇರ್ ಸರ್ ಸಿಗು ಅದ್ಭುತಗಳಲ್ಲಿ ಜಗತ್ತಿನ ಏಳು ಅದ್ಭುತಗಳಲ್ಲಿ ಇದ ಒಂದು ಕೂಡ ಒಂದ ಅಂತ ನ ಅನ್ಕೊತೇನಿ ಸರ್
ಹೌದು ಸತ್ಯವಾದ ಮಾತ ಸತ್ಯವಾದ ಮಾತು ಅಷ್ಟ ಅಲ್ಲ ಅಲ್ಲ ನಮ್ಮ ನಮ್ಮ ಒಂದು ಪ್ರದೇಶದಲ್ಲಿ ಇಲ್ಲೇ ಭೀಮಾ ನದಿ ಅಂತ ಒಂದು ಬ್ರಿಡ್ಜ್ ಬರುತ್ತೆ ಅಲ್ಲಿ ಚಂದ್ರಲಾಂಬಿಕೆ ಟೆಂಪಲ್ ಹತ್ರ ಬುದ್ಧನ ಶಿಲಾಶಾಸನಗಳು ಕೂಡ ಸಿಕ್ಕಿದೆ ಬುದ್ಧನ ಶಿಲಾಶಾಸನಗಳು ಮತ್ತೆ ಬುದ್ಧ ಮಲಗಿರುವ ದೃಶ್ಯ ಇದೆ ಶಾಪುರದಲ್ಲಿ ಮತ್ತೆ ಇಲ್ಲಿ ಮ್ಯಲ್ ಶಾಪುರದಲ್ಲಿ ಗುಡ್ಡದಲ್ಲಿ ಏನು ಗೌತಮ್ ಬುದ್ಧನ ಒಂದ್ ಸ್ಟ್ಯಾಚು ನಿರ್ಮಾಣ ಮಾಡಿದ್ದಾರೆ ಮ ಮೇಲೆ ಹೋಗಿದ್ರೆ ದರ್ಗಾ ಇದೆ ನಿಜಾಮನ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂಥ ಕೋಟೆ ಇದೆ ತುಫಾಕಿ ಇದೆ ನಮ್ಮ ನಮ್ಮ ಪ್ರದೇಶಕ್ಕೆ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತನ್ನದೇ ಆಗಿರತಕ್ಕಂಥ ಸಾಧನೆಗೈದರುವ ಸಾಲಿನಲ್ಲಿ ಪ್ರಮುಖವಾಗಿ ಕೂಡ ಕಂಡು ಬರ್ತಕ್ಕಂಥ ಅಂಶ
ಖಂಡಿತ ಸರ್ ಖಂಡಿತ ಸರ್ ಬಹುಮನಿ ಸುಲ್ತಾನರ ಒಂದು ಒಂದು ಸಮಯದಲ್ಲಿ ಅವರು ಅವರ ರಾಜಮನಿತಲದಲ್ಲಿ ಅವರು ಆಳ್ವಿಕೆ ಮಾಡುತ್ತಿರುವೋ ರಾಜ ಮನೆತಳಗಳು ಇಲ್ಲಿವರೆಗೆ ಅವರು ಸಾಮ್ರಾಜ್ಯ ವಿಸ್ತ ವಿಸ್ತರಣೆ ಇತ್ತು ಸರ್ ಯಾಕಂದ್ರೆ ಅವರು ಅವರ ಒಂದು ಕೆಲವೊಂದು ವಿಶೇಷಣ ವಿಶೇಷತೆಗಳನ್ನು ನಾವು ಕೂಡ ಅಹ ಇಲ್ಲಿ ನೋಡ್ ಕಾಣಿಸಬಹುದು ಸರ್ ಅಲ್ಲಿ ಕೋಟೆಯಲ್ಲಿ ಒಂದು ಇದು ಏನಂತಾರೆ ಸರ್ ಅದು ತೋಪ್ ಆಗಿರ್ಬಹುದು ಅವರು ಬಳಸಿರುವಂತ ಶಸ್ತ್ರಾಸ್ತ್ರಗಳಾಗಿರಬಹುದು ಬಹಳಷ್ಟು ನಮಗೆ ಕಣ್ಣಿಗೆ ವಕ್ಷಿಸಲು ಸಿಗ್ತಾರೆ ಸರ್ ಅಲ್ಲಿ ಹೋದಾಗ
ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆ ಒಳಪಟ್ಟಿರ್ತಕ್ಕಂಥ ಶಾಪುರ್ ಅಂತಕ್ಕಂಥ ಪ್ರದೇಶ ರಾಂಪುರ್ ಅಂತೇಳಿ ಇತ್ತು ಮೊದಲು ಸಗರ ನಾಡಿನಲ್ಲಿ ನಮ್ಮ ವ್ಯಾಪಾರ ಉದ್ದಿಮೆಗಳು ನಡತಾರೆ ಯಾಕಂದ್ರೆ ಸಗರ ಮೀನ್ಸ ಸಿರಿ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಅದಕ್ಕೆ ಸಗರ ನಾಡಿನ ಸಿರಿ ಅಂತೇಳಿ
ಖಂಡಿತ ಸರ್ ಖಂಡಿತ ಇದು ಅಂತೂ ಮರೆಯಲಾರ್ದವ್ ಸರ್ ಅದು ಖಂಡಿತ ಖಂಡಿತ
ಹೀಗೆ ನಾನಾ ರೀತಿಯ ಅಂಶಗಳು ನಮ್ಮ ಗಮನಕ್ಕೆ ನಮ್ಮ ಮನವರಿಕೆಗೆ ಬರ್ತಾನೆ ಇಲ್ಲ ಹಲವಾರು ವಿಷಯಗಳು ಆ ಎಲ್ಲಾ ವಿಷಯಗಳು ನಮ್ಮ ಗಮನಕ್ಕೆ ನಮ್ಮ ಮನವರಿಕೆಗೆ ಬಂದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗ ಆಗೋುದ್ರಲ್ಲಿ ಎರಡು ಮಾತೆ ಈ ಲಕ ನಾವು ಹೇಳ್ಬಹುದಾಗಿದೆ
ಹೌದು ಸರ್ ಮತ್ತೊಂದು ಕಡೆ ಸರ್ ನಾವು ಹಿಂದಿನ ದಿನಗಳಲ್ಲಿ ಹೋದ್ರೆ ನಮ್ಮ ಸಗರ ನಾಡು ಎಂಬುದೊಂದು ನಮ್ದು ಬಹಳ ಬಹಳ ವಿಶೇಷ ಒಂದು ಸ್ಥಳ ಸರ್ ಇದು ಭಾಗ ಸರ್ ಸಗರ ನಾಡು ಎಂಬುದು ಶರಣರ ಬೀಡು ಸರ್ ಇದು ಬಹಳಷ್ಟು ಶರಣಗ ಶರಣರ ನಾಡು ಸರ್ ಇದು ಬಹಳಷ್ಟು ಶರಣರಗಳನ್ನು ನಾವು ಇಲ್ಲಿ ಕೂಡ ವೀಕ್ಷಿಸಬಹುದು ಸರ್
ಹೌ ಸತ್ಯವಾದ್ ಮತ್ತೆ ಯಾಕಂದ್ರೆ ಅಣ್ಣ ಬಸವಣ್ಣ ನೋಡಿ ಐದಕ್ಕೆಲಕ್ಕಮ್ಮ ಮಾದರ್ ಚನ್ನಯ್ಯ ಹರಳಯ್ಯ ಈ ರೀತಿ ನಾನಾ ಶರಣರು ಅನೇಕ ರೀತ ಅನುಭವ ಮಂಟಪಗಳಗಳನ್ನು ಬಸವ ಕಲ್ಯಾಣದಲ್ಲಿ ಸ್ಥಾಪ ಮಾಡಿ ಇಡೀ ವಿಶ್ವಕ್ಕೆ ಮಾದರಿಯಾಗಿ ಆಗಿರ್ತಕ್ಕ ನೋಡ್ರಿ ನಮ ಸಂವಿಧಾನ ಸಂವಿಧಾನ ನಾವು ರಚನೆ ಮಾಡ ಲ್ಲಿ ತಗೊಂಡು ಇದು ತೆಗೆದುಕೊಂಡು ಬಂದದ
ಖಂಡಿತ ಸರ್ ಅಲ್ಲದೆೇ ಬರೇ ದೇಶಿ ಅಲ್ಲದೆೇ ವಿದೇಶಿಗರ ಕೂಡ ಆಕರ್ಷಿಸ ಬರ್ತಾರೆ ಸರ್ ಇದನ್ನು ನಾವು ನಮ್ಮ ಗಣ್ಣಾರ್ಯನ್ ಕೂಡ ನೋಡಿದೀವಿ ಸರ್
ಖಂಡಿತವ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ರೇ ಪ್ರೇಕ್ಷಣಕ್ಕೆ ಸ್ಥಳಗಳು ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ನಮ್ಮ ಭಾಗ ಕೂಡ ಸೇರ್ಬೇಕು ಯಾಕಂದ್ರೆ ದೇಶ ವಿದೇಶದಿಂದ ದ ದೇಶ ವಿದೇಶದಿಂದ ನಮ್ಮ ಭಾರತ ಕೆ ವಿದೇಶ ರು ಬರಲು ಆರಂಭ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕ ಪ್ರಗತಿ ಡೆವಲಪ್ಮೆಂಟ್ ಆಗುತ್ತೆ ಜನರಿಗೆ ಕೆಲ್ಸ ಸಿಗುತ್ತೆ ಮತ್ತೆ ಐತಿಹಾಸಿಕ ಸ್ಥಳಗಳನ್ನ ಬೇರೆ ಬೇರೆ ದೇಶ ಪರಿಚಯಿಸಿದಂತ ಆಗ್ತದೆ ಅಂದ್ರೆ ನಾನಾ ರೀತಿಯ ಅವಕಾಶಗಳನ್ನ ನಮಗೆ ಏನಂತ ಮಾಡಿದಂಗ ಆಗ್ತ ಅಂದ್ರೆ ನಾ ಮ ಒಂದು ಸಂಸ್ಕೃತಿ ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪರಿಚಿತ ಮಾಡಿದತ ಅದನ್ನು ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿ ರುದ್ದಿ ಪದದಲ್ಲಿ ತೆಗೆದುಕೊಂಡಲು ಸರಾಗವಾಗಿರತಕ್ಕಂತಥ ಮಾರ್ಗ ಯಾಕಂದ್ರೆ ನಾವು ವಿಜ್ಞಾನ ತಂತ್ರಜ್ಞಾನದಿಂದ ಎಷ್ಟೇ ಡೆವಲಪ್ಮೆಟ್ ಮಾಡ್ತ ಅಂದ್ರ ಸಾಧ್ಯವ ಯಾಕಂದ್ರೆ ಐತಿಹಾಸಿಕ ಕಲೆ ಮತ್ತು ವಸ್ತುಶಿಲ್ಪ ಇತಿಹಾಸಕ್ಕೆ ಸಂಬಂಧಪಟ್ಟ ಕಂತ ವಿಷಯಗಳಗಳನ್ನು ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆೆಯವರ ಪರಿಚಯ ಮಾಡಿದಾಗ ಮಾತ್ರ ಈ ರೀತಿ ಡೆವಲಪ್ಮೆಂಟ್ ಕಾಣೋಡ್ ಕ್ಕೆ ಸಾಧ್ಯವಾಗ್ತದೆ.
ಖಂಡಿತಾ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ ಮಾತು ಕರೆಕ್ಟ್ ಸರ್ ಹಾಗು ಕೂಡ ನಮ್ಮ ಭಾಗದಲ್ಲಿ ಕೂಡ ಬಹಳಷ್ಟು ಪಕ್ಷಿಧಾಮಗಳಾಗಿರಬಹುದು ವನ್ಯಜೀವಿ ಧಾಮಗಳಾಗಿ ರಬಹುದು ಮತ್ತು ಇದು ಊ ಐತಿಹಾಸಿಕ ಸ್ಥಳಗಳಾಗಿರಬಹುದು ಇಲ್ಲಿಕೂ ಡ ನೋಡು ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ನಿಮಗೆ ನೋಡಲು ಸಿಗುತ್ತೆ ಸರ್ ಯಾಕಂದ್ರೆ ಗುಲ್ಬರ್ಗದಾಗ ಬಹುಮನಿ ಸಾ ಸಾಮ್ರಾಜ ಕೋಟೆ ಆಗಿರಬಹುದು ಬಿದರಲ್ಲಿ ಶಾಹಿ ಮನೆತನಗಳನ್ನು ನೋಡಣ ಆಗಿರ್ಬೋದು ಹಾಗು ಬಿಜಾಪುರದಲ್ಲಿ ಸುಲ್ತಾನರ ಕೋಟೆಗಳು ಮತ್ತು ಗೋಲ್ ಗುಮ್ಮಟ್ ಗುಮ್ಮಟ ಗುಮ್ಮಟ್ ಟ ನಗರ ಬಾಗಲಕೋಟೆ ಕೂಡ ಅಲ್ಲಿ ವೀಕ್ಷಿಸಲು ಬಹಳಷ್ಟು ಇವೆ ಸರ್.
ಹೌದೌದು ಖಂಡಿತವಾಗಿನೂ ಕೂಡ ಇದು ಯಾಕಂದ್ರೆ ಇತಿತ್ಲಾಗಿ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ರಾಷ್ಟ್ರದ ರು ಬೇರೆ ಬೇರೆ ದೇಶದವರು ಕೂಡ ನಮ್ಮ ಭಾಗಕ್ಕೆ ವಿಸಿಟ್ ಮಾಡ್ಬಿಟ್ಟು ಈ ಈ ತರ ಸುಂದರವಾದ ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೈದ್ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಕೂಡ ಇಷ್ಟೊಂದು ಸಮೃದ್ಧ
ಸರ್ ನಮಗೂ ನಿಮಗೂ ಹಾಗೂ ಈ ಪ್ರತಿಯೊಬ್ಬ ಪ್ರತಿಯೊಬ್ಬ ಕನ್ನಡಿಗನಿಗೂ ಹಾಗೂ ಪ್ರತಿಯೊಬ್ಬ ಭಾರತೀಗನಿಗ್ ಇದು ಹೆಮ್ಮೆಯ ವಿಷಯ ಸರ್ ಯಾಕಂದ್ರೆ ವಿದೇಶಿಗರು ಆಕರ್ಷಿಸಲು ಇಲ್ಲಿ ಭಾರತ ದೇಶಕ್ಕೆ ಹಾಗು ನಮ್ಮ ನಾಡಿಗೆ ಕನ್ನಡ ನಾಡಿಗೆ ಬಂದು ನೋಡ್ತಾರೆ ಅಂದ್ರೆ ಅದು ಬಹಳ ಒಳ್ಳೆಯ ವಿಷಯ ಸರ್ ಅದು ನಮ್
ಹೌದ್ ಹೌದ್ ಖಂಡಿತ ಖಂಡಿತ ಖಂಡಿತ ಓಕೆ. ನಾನ್ ನಿಮ್ಗ್ ಕಾಲ್ ಮಾಡ್ತೀನಿ ಸ್ವಲ್ಪ ಇದು ಒಂಚೂರು ಕೆಲ್ಸ ಇದೆ.